ಹಾ ಆರಾಮದೀರಿ.
ಹ್ಮ್ ಆರಾಮದ ನೋಡ್ರಿ ಅಕರೇ ನೀವ್ ಅರಾಮದ್ರರಿ.
ಹಾ ನಾವು ಆರಾಮದೇವ್ ನೋಡ್ರಿಪಾ.
ಏನ್ ಮಾಡ್ತೀರಿ ನಾಸ್ಟಾ ಅಡಿಗಿ.
ಎಲ್ ಎಲ್ಲಾ ಮುಗಸಿದ್ದೀವ್ರಿಪಾ ಯಾಕ ಯಾಕೋ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತ.
ಹ್ಮ್ ರೀ
ಸ್ವಲ್ಪ ಇವತ್ತೆಲ್ಲ ಕೆಲಸ ಜಲ್ದಿ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿದರೆ. ಹೆಲ್ಪ್ ಮಾಡಿ ಈಗ ಸ್ವಲ್ಪ ರೆಸ್ಟ್ ಮಾಡಕ್ ಕುಂತೇನ್ರೀ.
ತ್ರೆ
ಹಿಂಗ ಹೆಣ್ಮಕ್ಳು ಸಮಸ್ಯೆ ಇರ್ತಾವಲ್ರರಿ.
ಹ್ಮ್ ಹ್ಮ್
ಅದರ ಸಂಬಂಧ ಸ್ವಲ್ಪ ತ್ರಾಸ ಆಗತಿತ್ರೇ. ಅದ ಹ್ಮ್ ಅದ್ರ ಸಂಬಂಧ ಮಲಗಿದ್ದೆ.
ಏನ್ ಬಿಡ್ರಿಪ್ಪಾ ಹಾಗಿನ್ ಹೆಂಣ್ಮಕ್ಳು ಎಷ್ಟು ಗಟ್ಟಿದ ಆದ್ರು ಈಗ ಏನ್ ಎಲ್ಲಾ ಇದು ಅವರು ಉಣ್ಣದು ಹಂಗ ಅಡ್ಡ ಆಡೋದು ಹಂಗ ಕೆಲ್ಸ ಮಾಡುದು ಹಂಗ ಆಗ್ಬಿಟ್ಟೈತಿ
ಹ್ಮ್ ಅದರಿಪಾ ಗ್ಯಾಸ್ ಕಟ್ಟಿ ಮ ಗ್ಯಾಸ್ ಕಟ್ಟಿ ಒಂದ ಆಗ್ಬಿಟ್ಟಾವಲ್ರೀ ಈಗ ನಿಂತ ನಿಂತತ್ ಅಡ್ಗೆ ಮಾಡ ಮಾಡಿ ಕಾಲ್ ಒಂದ್ ಕೈ ಕಾಲ್ ಒಂದ್ರಿ ತವ್ರೇ ಆಮೇಲೆ ನಮ್ ಬಗ್ಗೆ ನಾವ್ ಕಾಜಿ ತಗೋದಿಲ್ರಿ ಎಲ್ಲಾರೋಗ ಮಾಡಿಕೊಡ್ತೇವಿ ನಮ್ ಬಗ್ಗೆ ಅದೆ ನಮ್ಗೆ ಕೇರ್ ತೊಗೊಳಕ ಆಗೋದಿಲ್ಲ
ಹೌದೌದೌದ್ರೀ
ಅದರ ಸಂಬಂಧ ಈ ಆರಾಮ ಇಲ್ದಂ ಆಗುದು ನೋಡ್ರಿ
ಹ್ಮ್ ಅವಾಗ ಹೇಳರಿ ಅವಾಗಿನ್ ಹೆಣ್ಮಕ್ಳು ನೋಡಿರಲ್ಲ ಪ್ರ್ ನಿಂಟದಾರ ಅಂದ್ರರು ಒಂಬತ್ ತಿಂಗಳ ಹೊಲಕ್ಕ ಹೋಗಿ ಎಲ್ಲಾ ಕೆಲ್ಸ ಮಾಡಿ ಬರ್ತಿದ
ನಾವ ಮಾಡೇವ್ ಬಿಡ್ರಿ ಹೊಲಕ್ಕ ಏನ್ ಹೋಗಿಲ್ಲ ನಾವ್ ನಾವ ಮಾಡೇವ ಮತ್ ಮನ್ಯಾಗ ಡಿಲಿವರಿಗ್ ಹೋಗು ತನ್ಕಾನು ನಾವ ಮನ್ಯಾಗ ಕೆಲ್ಸ ಮಾಡೇವ್ರಿ ಆದ್ರ ಅವಾಗೆಲ್ಲ ಮಡ ಅಡೇವಲ್ರರಿ ಈಗ ಇದ ಆಗಲ್ ನೋಡ್ರಿಪಾ
ಹ ಈಗ್ ನೋರ ಎಲ್ರಿ ಪ ಪ್ರೆಗ್ನೆಂಟ್ ಅದ ಅಂದ್ ಅವ್ರಗ್ ಒಂಬತ್ ತಿಂಗ್ ರೆಸ್ಟ್ ಹೇಳೇ ಬಿಡ್ತ
ಹ್ಮ್ ಪ್ರೆಗ್ನೆಂಟ್ ಅಂತೇಳಿ ರಿಪೋರ್ಟ್ ಬಂತಿಲ್ಲ ಬೆಡ್ ರೆಸ್ಟ್ ಅಂತ ಹೇಳೇ ಬಿಡ್ತಾರ್ರಿಪಾ ಅವ್ರ ಎಲ್ಲಾ ಕುಂತಲ್ಲೇ ಕೊಡುದು ಅವ್ರಿಗೆ ಊಟಕ್ಕ ಅದು ಎಲ್ಲಾ ಈಗನ್ ಹುಡುಗರು ಗಟ್ ಇಲ್ರಿ
ಗಟ್ಟಿಲ್ಲ ರೀ ಅಮ್ರ ಈಗ ಮೆಚೂರ್ಡ್ನ ಯಾವ ಒಂಬತ್ತು ವರ್ಷ ಏನ್ ಎಂಟ ವರ್ಷಕ್ಕೆ ಆಕ ಅವ್ರೀಗ ಅವ್ರ ತಿನ್ನು ಪ ಪೊಡ್ಡು ಹಂಗ ಇರ್ತ ಪ್ರತಿ ಅವ್ರ ವಾತಾವರಣನು ಹಂಗ ಇರ್ತತಿ ಎಂಟಟ್ ವರ್ಷ ಒಂಬತ್ ವರ್ಷಕ್ ರೀ ಮ್ಯಾಚ್ಯೂರ್ರಿ ಅವ್ರ ಹ್ಮ್ ಹ್ಮ್ ಅವಾಗ ಎಲ್ಲಿತ್ರಿ ನಿಮ್ಗ ಹ ಹದಿನಾಕ್ ಹದಿನೈದ ವರ್ಷ ಆದ್ರೂನು ಹಾಕಿದ
ಹ್ಮ್ ನಾವೆಲ್ಲಾ ಒಂಬತ್ತನೇತ್ತಕ್ಕ ಹತ್ತನೇತ್ತಕ್ಕ ಆಗ್ಯವಡ್ರಿ
ಹ್ಮ ಮತ್ರಿ ನನ್ ಮಗಳ ಏಳ್ನತ್ತಕ್ಕಗ್ಯಾಡ್ರಿ ಹ್ಮ್
ಹಂಗಾಗಿ ಈಗಿನ ಈಗ ಆಹಾರೂ ಅಷ್ಟು ಇದದು ಇಲ್ರಿ ಶಕ್ತಿ ಇಲ್ಲ ಎಲ್ಲಾದ್ರಗು ಕಲ್ಲ ಬೆರಿಕ ರೀ ಮತ್ತ್ ಹೆಂಗ ತಿಂದು ಹೆಂಗ ಶಕ್ತಿ ಬರ
ಅದ ಅಂತನ್ರಿ ಅವಾಗ ರೋಟಿ ಮಾಡಕತ್ರ ನಮ ಅವವಾಗಳು ಎಳ್ದಳ ಮೂರ್ ಮೂರ್ ರತ್ತಿ ಟ್ಟ ತಿಂತ ತಿಂತಿ ಶಾಲೆಗೆ ಹೋಗಿದ್ದೀವ್ರಿ ನಾವ್ ಹ ಈಗ ಅವ್ರಿಗೆ ಒಂದ್ ರೊಟ್ಟಿ ತಿನಿಸ್ಬೇಕಾದ್ರೆ ಇಡೀ ಮನೆ ತುಂಬ ಓಡಾಡ್ಬೇಕು
ಹ್ಮ್ ಹಂಗಡಮಗ ಖಂಡೇನಿಲ್ಲ ಅಂತ ತಿಂತಿದ್ದವ್ರಿಪಾ ನಾವ ತಿಂದು ಮತ್ತ ಸಂಜೆಕ್ ನಮ್ಗೆ ನ್ ಟಿಫಿನ್ ಇಲ್ಲ ಸ್ನ್ಯಾಕ್ಸ್ ಇಲ್ರಿ ಬಂದು ಮತ್ತು ರೋ ರೊಟ್ಟಿ ತಿನನೋದ ರೀ
ಹ್ಮ್ ಮೂರು ಹೊತ್ತು ರೂಟೀನೆ
ಹ್ಮ ಅವಾಗ ರೊಟ್ಟಿ ತಿಂದ ಶಕ್ತಿ ಬರ್ತಿತ್ರಿಪಾ ಅದ
ಹೌದ್ರಿ
ಹಾ ಈಗ ಹಂಗನ್ರಿ ಈಗ
ಈಗನ್ ಊಟನ ಹಂಗ ಈಗಗ್ ಬರೇ ನೋಡಿರ್ಲ್ಲೋ ಕಾಲೇಜ್ ಮುಗಿತಿಲ್ಲೋ ಪಾನಿಪುರಿ ಅಂಗಡಿ ಮು ಮೂಕಿ ವಥೂರ್
ಹ್ಮ ಮತ್ತ ಇತ್ತ ಅವೆಲ್ಲ ಎಲ್ಲ ಹಾಳ ಮೂಳ ತಿನ್ನುದ್ರೆ ತಿಂದ ಮತ್ ಆರಾಮ ಇಲ್ಲ ಅಂತ ಕುಂದರುದ್ರಿಪಾ ದವಾಖನಿಗೆ ರೊಕ್ಕ ಹಾಕು ಅಂತ ಎಲ್ಲ ಕುತ್ ಬಿಡೋದು
ಅದಂತನ್ರಿ
ಹ್ಮ್
ಏನ್ ಮಾಡುದ್ ಬಿಡ್ರಿ ಮತ್ತೇನ್ರಿ ನಿಮ್ಮ್ ಊರಾಗ ಸಮಾಚಾರ ಜಾತ್ರೆ ಪಾತ್ರೆ ಎಲ್ಲಾ ಮುಗ್ದ ಏನ್
ಈಗ ಏನ್ ಇಲ್ ನೋಡ್ರಿ ಈಗ ಮದ್ ಸೀಜನ್ ಐತಿ ಈಗ ಮದ್ಗ ಎಲ್ಲಾ. ಹೇಳ ಹೇಳಿ ಹೊಂಟಾರ ಹೆಂಗ ಹೋಗುದಪ್ಪ ಬಿಸಿಲು ಅಂ. ತಡಕ್ ಆಗುದಿಲ್ಲ ನಮಗೂ ಬಿ ಪಿ ಶುಗರ್ ಹಾಂಗಾಗಿ ಹೂ. ಅದಲ್ಲಿ ಊಟ ಕರೆಕ್ಟ್ ಆಗ್ಬೇಕಕ್. ಒಂದ್ ಸ್ವಲ್ಪ ಶೂ ಆದ್ ಗುಟ್ಲೆ ಏನ ತಿನ್ಬೇಕ್ರಿಪಾ ನಾವು.
ಹೌದೌದೌದು ಶುಗರ್ ಇದ್ದ ಅಲ್ಲಿ ಹೆಂಗರಿ ಅದೆ.
ಅದಕ್ಕ ನಾವವು ಹೋಗು ಮನ್ಯಾಗ ನಾವ್ ಸುಮ್ನ ಉಂಡ್ ಹೋಗುದ ಸುಖ ಅನಸ್ತೈತ್ರಿ ಒಂದೊ. ಆಲಹ.
ಹ್ಮ್. ಆರಾಮ್ ಮನ್ಯಾಗ ಉಂಡ್ ಹೋಗ್ಬಿಟ್ರ ಚಿಂತತ್ ಬಿಡ್ತದ್ ಬಿಡ್ರಿಪಾ.
ಹ್ಮ್ ನಮಗೂ ಮತ್ತತ್ ತ್ರಾಸ್ ಇರ್ತತೆ ಮತ್ತತ್ ಗುಳಗಿ ತಗೊಂಡವ್ರೆ. ಕರೆಕ್ಟ್ ಟೈಮಿಗೆ ಊಟ ಮಾಡ್ಬೇಕ್ರೆ ನೀವ ಕರೆಕ್ಟ್ ಟೈಮಿಿಗೆ ಊಟ ಮಾ. ನಿದ್ವಿ ಅಂದ್ರ ನಮಗ ನೆಡತಿರ್ತತ್ ರೀ ಮತ್ತ ಇ್ ಮದುವಿಗೆ ಹೋದಲ್ಲ. ಪಪದಲ್ಲಿ ಅಂದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಾಕೈತೆತಿ ಪಾಪ ಅವ್ರಿಗೆ ಅನ್ನೋದು ನಾವು ತಪ್ಪರೀ. ನಮ್ಮೂ ಹ್ಮ್ ನಮ್ಮೂ ಟೈಮ್ಸರ್ಗುಳಿಗೆ ಔಷಧ ತಗೋಿರ್ತಾವ.
ಹ್ಮ್.
ಮತ್ತು ನಾವು ಮತ್ತು ಹೋಗೋುದ ಹೆಂಗೆ ಮಾಡೋುದ ಅಂತ ವಿಚಾರ ಮಾಡತ್ತೇ.
ಹೌದೇನ್ರಿ ಏನ್ ಮಳಿನ ಇಲ್ ಬಿಿಡ್ರಿಪ್ಪಾ ನಿಮ್ಮಲ್ಲಿ ಮಳಿ ಆಗೇತಿ.
ಇಲ್ ಬಿಡ್ರಿ ನಮ್ದಿನ ಜೂನ್ ಮುಗ ಅಂದ್ರ ಜುಲೈ ಚಲುವತಂದ್ರ. ಮಳಿಾ ನಮನಿ ಬರ್ತತ್ ನೋ.
ಹ್ಮ್ ಎಲ್ಲಿ ಸರ್ಚ್ ಮಳಿನ ಇಲ್ ಬಿಡ್ರಿ. ಪಾಪ ರೈತ್ ಎಲ್ಲಾ ಬಿ ತಗೊಂಡ್ ಕುಂತಾರ ಎಲ್ ಮಳಿನ ಇಲ್ಲ ರೀ ಪಾಪ.
ಹ್ಮ್. ಅದ್ರೀ ಮಳಿ ಬಂತಂದ್ರ ನಮ್ಮಲ್ಲಿ ಹೋಗುದೇ ಇಲ್ರಿಪಾ ಎಲ್ಲಾ ಕಡೆ ಕಡಿಮೆ ಆದ್ರು ನಮ್ಮಲ್ಲಿ. ನ್ ಕ ಮಾಡಿ ಕಡಿಮೆ ಆಗುದಿಲ್ಲ ಹಂಗ ಅಂತ ಊರಐತ್ ನಮ್ದ.
ಹೌದನ್ರಿ. ಇಲ್ ನೋ ಹ್ಮ್ ಇಲ್ ನೋಡ್ರಿ ಈಗ ಎಲ್ಲಾ ಬಿತ್ಯಾರ. ಒಂದ್ ಹನಿ ಮಳಿ ಇಲ್ಲ ರೀ. ಪಾಪ ಸಾಲ ಅಲ್ಲೇ ಇಲ್ಲಿ ಸಾಲ ಮಾಡಿ ಸ್ವರ್ಗ ಮಾಡಿ ಬಿತಾರ. ಈಗ ಎಲ್ ಮಳಿನ ಇಲ್ಲ ನೋಡ್ರಿಪಾ ಏನ್ ಮಳಿನ ಇದು ಅದಂಗ ಆಗೇತಿ.
ಹ್ಮ್ ಮತ್ ಮಳಿ ಬೆಳಿ ಬಂದ್ರ ಮತ್ ನಮಗೂ ಹೊಟ್ಟಿಗೆ ಆಹಾರ ರೀಪ. ಇಲ್ಲ ಅಂದ್ರ ಏನ್ ತಿನ್ಬೇಕ್ರಿ ರೈತರ ಚಂದಾಗ ಮಳೆ ಬೆಳಿ ಆ. ಅವರು ಹೊಲದಾಗ ದುಡುದ್ರ ನಮಗ ಊಟ ಇಲ್ಲಾ ಅಂದ್ರ ಎಲ್ಲಿಂದ. ತಿಂತೀರಿ ಹೇಳಿರಿ ನೀವು.
ಎಲ್ಲಿ ತಿನ್ನದ್ ಬಿಡ್ರಿ ಹಿಂಗಾಗಿ ಎಲ್ಲಾ ನೋಡಿರಿಿಲ್ಲ ಹೊಲ್ಗ. ಎಲ್ಲ ಮಾರ ಕತ್ ಬಿಟ್ಟಾರೀ ಈಗ ಎಲ್ಲಿ ನೋಡ್ತಿ ಅಲ್ಲಿ ಹ ಎ. ನೋಡ್ತ ಸೈಟ್ ಆಗ ಆಕತ್ತತ್ ಅವ್ರಿ ಏನ್ ಮಾಡ್ಬೇಕ್ರೀ ಮತ್ ರೈತರ. ಪಾಪ ಕಷ್ಟಪಟ್ಟು ಸಾಲ ಮಾಡಿ ಬೆಳದಿರ್ತಾರ. ಅವು ಟಮೆಟೊ ನು ಒಮೆ ಆಲ. ಹಾಕಿದ್ರ ನೂರ್ ರೂಪಾಯಿ ಆಕತ ಇಲ್ಲಾಂದ್ರ ಎಲ್ರಿ ಒಂದೊಂದ್ ರೂಪಾಯಿ ಬೆನಕ್ ಹಾಕಕ್ಕೆ ಹೋಗ್ತಾರಿ.
ಅಯ್ಯ ಮನ್ನಿ ನಾನ ನೂರು ರೂಪಾಯಿ ಕೊಟ್ಟ ಕೆಜಿ ತಂದೇನ್ೀ ಟೊಮ್ಯಾಟೊ.
ನೋಡ್ರಿ.
ಮಣ್ಣೆ ತುಟ್ಟ್ಯಾಗಿದ್ದು ರೀಪಾ ವಾತ್ಸಲ ಹೋಗಿದ್ದೆ ನಲ್ವತ್ತು ರೂಪಾಯಿ ಅಂದಿದ್ದೆ. ಅ್ರ ಹಂಗಾರ್ ಕಡಿಮಕ್ಕ ಬಿಡ ಅಂತ. ಹೇಳಿ ಬಿಟ್ಟು ಬಂದನರೀಪ ನಾನ. ಬಿಟ್ಟು ಬಂದಿದ್ದಕ್ಕ ನೂರು ರೂಪಾಯಿ ಕೆಜಿ ಆಗ್ಬಿಡ ಅವ್ರಿಪಾ.
ನೋಡ್ರಿ.
ಹ್ಮ್ ಹಂಗಾದ್ರ ಏನ್ ತಿನ್ನುದು ಏನ್ ಇದು ಮಾಡುದ್ರಿ ಇಪ್ಪಾ.
ಏನ್ ಎಲ್ಲಾ ಈಗ ಎಲ್ಲಾ ಅಲ್ಲಿಗೆ ಅಲ್ಲೇ ಬಂದ್ಬಿಟ್ಟದ್ ಬಿಡ್ರಿ ಪಾಯಿ. ಏನ ಅವಾಗ ನೂರು ರೂಪಾಯಿ ಹದ ರ ಒಂದು ಒಂದ ಚೀಲ ಫುಲ್ ಸಜ್ಜಿ ತಗೊಂಡ್ ಬರ್ತಿದ್ವಿ. ಈಗ ನೂರ್ ರೂಪಾಯಕ್ ಒಂದ್ ಎರಡು ಐಟಮ್ ಬರಂಗಲ್ರರಿ.
ಹ್ಮ್ ಹ್ಮ್ಮ್ ಹಂಗ ಸಾವಿರ ರೂಪಾಯಿ ಒಯದ್ರುನು ಸಾಲುಂಗ ಇಲ್ಲ. ರಿ.
ಸಾಲುಂಗ ಇಲ್ಲ ಅಲ್ಲ ಸಾಲುಂಗ ಇಲ್ಲ ರಿ.
ಹ್ಮ್ ಹಂಗಾಗಿ ಬ್ಯಾಸ್ರ ಬ
ಹ್ಮ ಎಂಬತ್ ರೂಪಾಯಿ ಕಿಲೋ ಎಣ್ಣೆ ಕೊಡ್ತಿದ್ರ ಅವಾಗ ರಿ ಗಾಣದ ಎಣ್ಣಿ. ಹ್ಮ್ ಈಗ ನೋಡ್. ರಿ ಇಲ್ಲೋ ನೂರ ಎಂಬತ್ತು ಎರಡ ನೂರು.
ಹೌದ್ರಿಪಾ ತುಟ್ಟಿ ಆಗೆತಿ ಈಗ ಎಲ್ಲಾನು ತುಟ್ಟಿ ಆಗೆತಿ ಈಗ. ಎಲ್ಲಿ ತಂದ ಹಾಕಿ ಏನ್ ಮಾಡುದು ಹ್ಮ್ ಎಲ್ಲಿ ತಂದ ಹಾಕ್ ಕಿ ಏನ್ ಮಾಡೋದು ಅಂತ ಹೇಳಿ.
ಅದ ಅನಕಂತೇವ ಒಂದ್ ಇಲ್ದ ನಡಂಗಿಲ್ರಿ.
ಹ್ಮ್. ಅದ್ಕ್ಕ ನೋಡಿ ಮಾಡ ರಿವಾ ಅಂತೇವೆ ನಾವು ಎನ್ನಿ ಕರೆಯೋದು ಮಾಡೊದು ಎಲ್ಲಾ.
ಹ್ಮ್.
ಎಲ್ಲಾ ಸಿಗ್ಬೇಕಲ್ರರಿಪ್ಪಾ ಮೊದಲ ಎಲ್ಲಾ ಅವಾಗ ಕುಸುಬಿ ಏಳಿತಿದ್ರು. ಶಂಗ ಬೆಳೀತಿದ್ರು ಮನ್ಯಾಗ ಅವಾಗೆಲ್ಲಾ ಹೋಗಿ. ಗಾಣದ ಎಣ್ಣಿ ಅದು ಎಲ್ಲಾ ಮಾಡ್ಕೊಂಡ ಬರ್ತಿದ್ವಿ್ರೀ.
ಹ್ಮ್ ಗಾಣ ಹಾಕಸ್ಕೊಂಡ್ ಪ್ಯೂರ್ ಎಣ್ಣಿ ತಗೊ್ ಬರ್ತಿದ್ವಿ. ಈಗೆಲ್ಲಾ ನಮ ಮಕ್ಕಳಿಗಿ ಹೋಗಿ ಅದೇ ಅಂತ ಈಗಲ್ಲ ನಮ್ಮ ಮಕ್ಳಗ್ ಹೋಗಿ ತೋರ್ಸ್ಕೊಂಡ್ ಬರ್ಬೇಕಂದ್ರೆ ಅವೆಲ್ಲಾ ಕಣ್ಮರಿ ಆಗಿ ಬಿಟ್ಟವ ರಿ ಈಗ.
ಹೌದ ಈಗ ಹಳ್ಳ್ಯಾಗ ಅವ್ರ ಮಾಡುದಲ್ರೀ ಈಗ ವ್ಯ ಯಾರ್ ಮಾಡ್ಕೊಂತಾರ್ ಬಿಡ. ಈ ಮೊಬೈಲ್ ಒಂದ ಬಂದ ಅಗ ವಾಲ ರಿ ಇವ.
ಹೌದು ಯೌವ್ವ ಮೊಬೈಲ್ ಬಂದ. ಎಲ್ಲಾ ಮಕ್ಕಳು ಹಾಳ ಆಗಿ ಬಿಟ್ಟವ ಬಿಡ್ರಿಪಾ ಏನ ಆ ಟೈಮ್ ದಾಗ ಕೊರೋನಾ ಬಂತಲ್ಲ ಕೊರೋನದಾಗ ಆನ್ಲೈನ್ ಕ್ಲಾಸ್ ಅಂತ ಹಾಕಿ ಹಾಕಿರ ಅಲ್ಲ ರಿ ಹಾ. ಆನ್ಲೈನ್ ಕ್ಲಾಸ್ ಅಂತ ಹಾಕಿನ್ ಅಂತರ ಪೂರ್ತಿ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಬ ಬಿಟ್ವಿ. ಕಲಿತಾರ ಅಂತ ಹೇಳಿ ಮಕ್ಕಳ ಬಗಲಾ ಹಾಕೊಂಡ್ ಹ ಹಾಕೊಂಡ್ ಹಾಕೊಂಡ ಆನ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಅಂತೆ ಆನ್ಲೈನ್ ಕ್ಲಾಸ್ ಕಲತ್ರರೋ ಏನ್ ಇಲ್ ನೋಡಿದ ರೋ ಒಂದು ತಿಳಿಲ ಹಂಗ್
ಹೌದ್ರಿ ಮೊಬೈಲ್ ಮೊಬೈಲ್ ಕೊರ ಊಟ. ಮೊಬೈಲ್ ಕೊಟ್ರ ಕೆಲ್ಸ ಮೊಬೈಲ ಮೊಬೈಲ.
ಮೊಬೈಲ್ ಎಲ್ಲಾ ಕಿದು ಆಗಿ. ಇಟಲ್ಗ್ರಾಮ್ ಅಂತ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಫ್ರೆಂಡ್ಶಿಪ್ ಆಗಿ ಹೆಣ್ಣ ಮಕ್ಕಳ್ ಅಂತರ. ಬಾಳ್ ಹಾದಿ ತಪ್ಪಕತ್ರಿಪಾ ಏನ್. ಈಗ ನೋಡ್ರಿ ಎಷ್ಟು ಏಳ್ನೇತೆ ಎಂಟನೇ ಹ್ಮ ಒಂಬತ್ತ ನೆತ. ತರ ಆಗ್ಲೇ ಪ್ರೆಗ್ನೆಂ ರಿ ಹಾಸ್ಟೆಲ್ ನ್ಯಾಗ ಇದಿದ್ದ ಹುಡುಗುರು ಆಗ
ಯ್ವ ನೋಡ್ರಿ ನೀವು ಹಾಸ್ಟೆಲ ಗೆ ಹೆಂಗ ಇಡುದು ಏ ಏನ್ ಮಾಡುದವು ಹುಡುಗರನ ಹಂತ ಪಜೂತಿ ಅಂತಂದ್ರ ಹೆಂಗ ಈ ಗ ಹೆಂಗ್ ಮಾಡುದು ಹೇಳರಿ.
ಅದ ಅಂಕೋಲ್ರಿ ಈಗ ಮೊ ಮಕ್ಕಳ ಕೈಯಾಗ ಮೊ ಮೊಬೈಲ್ ಏನ್ ಇದನ ಇಲ್ರಿ ಕಾಲೇಜ ಗ ಹೊಂಟ್ರ ಇಲ್ಲೋ ಮೊ ಬೈಲ್ ಬೇಡತಾರ ಐ ನನ್ ಕ್ಲಾಸ್ ಕೇೇಳಬೇಕ ನನಗ್ ತಿಳಿ ವಲ್ದಾ ನಾನು ಏನದು ಪ್ರಜೆಕ್ಟ್ ವರ್ಕ್ ಮಾಡ್ಬೇಕ. ಬೇಕ ಅಂತ ಹೇಳಿ.
ಹ್ಮ್ ಹ್. ನಿಂತಾವೆಲ್ಲಾ ಮಾಡಿದ್ರ ಮತ್ತ ತಂದೆ ತಾಯಿ
ಹ್ಮ್ ನಮಗ ಅವಾಗ ಎಲ್ರಿ ಅದ ನಮ್ಗೆ ಎಲ್ರರಿ ಮದವಿ ಆದ್ರೂ ಮೊಬೈಲ್ ಕೊಡ್ಸಿದ್ದಿಲ್ಲ
ಎಲ್ಲಿ ಬಿಡ್ರಿಪಾ ನಮೂ ಒಂದೊಂದ್ ಹಡದಿಂದ ಆಮೇಲೆ ಮನಾಗ ಮತ್ತ ಒಬ್ಬೊಬ್ಬರು ಇರ್ತೇವಿ ಏನ ಅರ್ಜೆಂಟ್ ಕೆಲಸ ಇರ್ತೇವ ಅಂತ ಹೇಳಿ ಕೊಡ್ಸ್ಯಾರಷ್ಟ ಹುಡ್ಗರ್ಗೆ ಮರ್ಕೋದು ಎಲ್ಲಾ ಅದರಾಗ ಬಿಡ್ತಾರಲ್ಲ ಹಂಗಾಗಿ ಮೊ ಮನೆಗೊಂದು ಅವಾಗೆಲ್ಲ ಟೆಲಿಫೋನ್ ಇದವು ಅವ
ಹ ಒಂದ ರೂಪಾಯಿ ಕಾಯನ್ ಹಾಕ್ ಮಾತಾಡ್ ಆಗಿನ್ಕ ಈಗಿನ್ಕ ಬಾಳ ಡಿಫ್ರೆಂಟ್ ಐತ್ ಬಿಡ್ರಿ
ಅವ ಚಲೋ ಇದ್ದು ಬಿಡ್ರಿ ಒಂದ್ ರೂಪಾಯಿ ಕಾಯಿನ್ ಹ್ಯಾಂಗ್ ಮಾಡುವ ಎಷ್ಟ್ ಬೇಕ ಅಷ್ಟ್ ಮಾತ್ರ ಮಾತಾಡಿ ಆಮೇಲೆ ಇಂಥವೆೆಲ್ಲಾ ಹಾಳಾಗಕ ಇದು ಇದ್ದಿದ್ದಿಲ್ಲ ಅವಾಗ
ಇಲ್ಲ ಇಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದ ಗೊತ್ತಿದ್ದಿಲ್
ಹ್ಮ್ ಹ್ಮ್ ಈಗ ಹ ಎಲ್ಲಿ ಬಿಡ್ರಿ ಯ ಡ ಏ ಯ ಪಡೇ ಏನು ಇದ್ದಿದ್ದಿಲ್ಲ
ದುಡೋದ್ ಬಂದ ಬ್ಯಾಸದ ಬಂದ್ ಅಷ್ಟೂರು ಊಟ ಮಾಡಿ ಅಷ್ಟೂ ನಕ ಕು ಕಟ್ಟಿ ಮೇಲೆ ಕುಂತು ಮಾತ ಹೇಳ್ತಿದ್ರ
ಅವಾಗ ಟಿವಿ ಹಸ್ತಿದ್ರಲ್ರರಿ ಟಿವಿ ನಿಮ್ ನೆನಪೈತ್ನ ಅವಾಗ ಶುಕ್ರವಾರ್ಕೊಂಬೆ ಕ ಕನ್ನಡ ಹಾಡ ಹತ್ತಿದ್ದು ಚಿತ್ರಮಂಜರಿ ಹಾಡ್ ಹಾ ಅವು ಹಾಡು ಆಮೇಲೆ ಧಾರಾವಹಿ ಏಳು ಗಂಟೆ ನ್ಯೂಸ್ ಇರ್ತಿತ್ ನೋಡ್ರಿ ವಾರ್ತೆ ಅಂತ ಹೇಳಿ ಬರ್ತಿದು ಯಷ್ಟ ಚಂದ ರೀ ಅವಾಗಲ್ಲ ಕು ಎಲ್ಲಾ ಕೇಳ್ತಿದ್ವಿ ಅರ್ಧ ತಾಸ ನ್ಯೂಸ್ ಹೇಳ್ತಿದ್ರ ಆಮೇಲೆ ದಾರಾವಹಿ ಆಮೇಲೆ ಶು ಶುಕ್ರವಾರಕೊಮ್ಮೆ ಹಾಡು ಅವೆಲ್ಲಾ ಚಂದ ಇದುರಿಪ್ಪ ಅವೆಲ್ಲ
ಹ ಚಂದ ಐತಾರ್ಕೊಮ್ಮೆ ಮೆ ಕನ್ನಡ ಪಿಕ್ಚರ್ ಹಾಕ್ ಇರು ಅವಾಗ ನಾಲ್ಕು ಗಂಟೆಗೆೆಗೆ ಅವಾಗ ಹೊಲ್ಲುಕ್ ಹೋದೋರು ಲಗುನು ಹೋಗಿದು ಆ ಪಿಕ್ಚರ್ ನೋಡ್ಬೇಕ ಅಂತೇಳಿ ಎಂಟಕ್ ಹೋಗಿ ಮೂರ್ ಹಕಂದ್ರ ಹೊಳಿ ಬರ್ತಿದರು ಇವತ್ತ ಐತಾರ ಕನ್ನಡ ಪಿಕ್ಚರ್ ಹಾಕ್ತಾರ
ಹ್ಮ ಅವಾಗೆಲ್ಲಾ ಜೀವ್ನ ಚಲೋ ಯ್ತ್ ಬಿಡ್ರಿ
ಹ್ಮ್ ಚಲೋ ಐತ್ರಿ ಎಲ್ಲಾರೂ ಕೂಡಿ ಕಟ್ಟಿಮೆಕ ಕುಂತು ಮಾತಾಡದು ಮಾ ಆಟ ಆಡೋದು ಈ ಆಟ ಆಡ್ತಿದ್ದು ಮಕ್ಕಳ ಹಂಚಿ ಇದೆ ಕುಂಟಾಪಿಲಿ ಅಂತ ಲಗೋರಿ ಅಂತ ಚಿನ್ನಿ ದಾಂಡು ಅಂತ ಎಷ್ಟ ಚಂದ ಆಡ್ತಿದ್ರೆ ಈಗ ಅವೆಲ್ಲಾ ಏನಿಲ್ಲ ಈಗ ಬರ ಪಬ್ಜಿ ಗೇಮ್ಸು ಬರಿ ಇವ್ ಇವ್ ಕೇಳ್ರಿ ಮೊಬೈಲ್ನಾಗ ಆಡನ್ ಕೇಳ್ರಿ ಹುಡ್ಗುರ್ ಚಂದ್ ಆಡ್ತಾವ
ಹ್ಮ್ ಹ್ಮ್ ನಮ್ಗಾಗ ಗೊತ್ತಿರುದಿಲ್ರೀಪಾ ಅಂತ ಗತ್ತಾವೆಲ್ಲ ಗೇಮ್ ಇರ್ತವು
ಹೌದದ್ರಿ ಬಾಳ್ ಚನ ಇರ್ತಾರೀ ನಮ್ಗ ಮೊಬೈಲನಾಗ ಆಪ್ಷನ್ ಗೊತ್ತ ಗೊತ್ತರುಲಾ ಈಗ ಏಲ್ಲಾ ಮಕ್ಳಗ್ ಗೊತ್ತ
ಈಗ ನೋರಿಗೆ ಎಲ್ಲಾ ಗೊತ್ತ ಬಿಡ್ರಿಪಾ ಈಗ ಎಲ್ಲಾ ಆಪ್ಷನ್ಗ ಗೊತ್ತ ಎಲ್ಲಾ ಮಾಡಿ ಎಲ್ಲಾ ಇದು ಮಾಡ್ತಾವ
ಹ್ಮ್ ಈಗ ಹುಟ್ಟಿದ್ ಹುಡ್ಗುರ್ಕ ಫೋನ್ ಕೊಡ್ರಿನು ಅವ್ರ ಎಲ್ಲಾ ಗೊತ್ತು ಯೂಟ್ಯೂಬ್ ಹಕೋದ್ ಗೊತ್ತು ಚಾನಲ್ ಹು ಕೋಡ್ ಗೊತ್ತು
ಹ್ಮ್
ಹ ಈಗೆಲ್ಲಾ ಕಂಪ್ಯೂಟರ್ ಯುಗ ಆಗ್ಬಿಟ್ಟವ್ರಿ ಆಗಿನ ಕಾಲ ಈಗಿನ ಕಾಲ ಅದ